ಅವಾಗ ಎಷ್ಟು ದೋಸ ಇದಿ ಅವಾಗ
ಹಾ
ಹೌಸ
ಯಾವದು ಅವದೂತ
ಅವಧಿ ಎಂದು ತೋರಿಸುತ್ತವೆ ಅಂತಿ ಕಾಲುು
ಅವದಿನನ ಹಾ ಹಾ
ಅದು ಹೋಯ್ತೀನಿ ಈಗ ಆಂಬೇಲೆ ಬರ್ತ ಸ್ವಲ್
ಹಾ
ನಾನು ನೋಡಿಲ್ಲ ನೀ ಕಾಲ್ ಮಾಡುದು
ಅವಧಿ ಅದು ನೋಡ್ಕಂತ ಕುಂದಿರತ ಆಗಲ್ಲ ಒಂದು ಬೇಾಸರತ ಅದು
ಏನಾದ್
ಯಾವದು
ಅವದಿ
ಅವಧಿ ಅಂದ್ರೆ ಟೈಮು
ಕೆಲ್ಸ
ಹ್ಮ್
ಪಿಜ್ಜಾ ನೋಡ ಅಂತಡ್ಲಿ ಬರ್ಗರ್ ಪಿಜ್ಜಾ
ಐಸ್ಕ್ರೀಮ ಮಾಡ
ಇದ್ರ ಬರ್ತ ಐಸ್ ಕ್ರೀಮು
ಗಡಗಡ
ಐಸ್ ಕ್ರೀಮ್ ಎಲ್ಲಿ ಕೆಲಸಕ್ಕೆತೆ ಎಲ್ಲ ಹೋಗಿಬಿಟ್ಟದ್ದ
ಅನ್ನಲೆ ಈರ ನಲರುತ ಬಿರ್ಯಾನಿ ನೋಡ
ಯಾವತ್ ನೂರು ರೂಪಾಯಿ ಬಿರಿಯಾನಿಯ
ಹ್ಮ್
ಚೋಳೋಳ್ಳೆ ಮಾತ ಇಲ್ಲ ಬಿರಿಯಾನಿ ಇತ್ರ
ಮೇಲೆ ತೋರಿಸ್ತೀರ ನೈನ್ ಕಿ ವನ್ರ್ಸ್ ನೂಡಲ್ಸ್
ಹೌದಲ್ಲೇಪ್ಪಾ ಇದ್ರಾಗ ಬಿರಿಯಾನಿ ಇದ್ರ ಕೊೂಡ ಹೋದರು ಮೆನೆ ನೋಡಿದಾಗ ಮ ಮನೆ ಒಳಗ ಬಿರಿಯಾನಿ ಕೊಡಲರಿ
ಬರ್ಗರ್ ಅದಲ್ಲ ಬರ
ಲೇ ಅದಕ್ಕೆಳ ಅರಿಪ
ರೈಟ್ ಸೈಡಾ
ಬರ್ಗರ್ಸ್ ನೂಡಲ್ಸ್ ಸ್ಯಾಂಡವಿಚ ಕ ಬಬ್ ಬಿರಿಯಾನಿ ರೋಲ್ಕಚ್ ಐಸ್ ಕ್ರೀಮ್ ಜಸ್ ಪೂ ಅ
ಇ ಯಾವ್ದಾಗ ಗೇಮ್ ಆಯ್ತಡ ರೆಫರಲ್ ರೆಫರ್ ಟು ಅರ್ನ್ ಹಂಡ್ರೆಡ್ ರುಪೀಸ್ ಎವ್ರಿ ರೆಫರ್ ನಿಮ್ಮ ರೆಫರ್ ಮಾಡ್ಬೇಕ ಇಲ್
ಏನಪ್ಪಾ
ಹೇ ಫ್ರೆಂಡ್ ಫಿಫ್ಟಿ ೂಪೀಸ್ ರೆಫರಲ್ ಕ್ಯಾಶ್ ಫಾರ್ ಯು
ನಾ ಮಾಡಿದ್ದು ಒಬನಿಗೆ ಏನು ಬಂದೇ ಇಲ್ಲ
ಬಂದಿಲ್ಲ ಅಂದರುೂ ಬುಡು ಮತ್ತಾಕ ಮಡಣ್ಣ ಎಲ್ಲಿ ರೈಟ್ ಸೈಡ್ ಇಲ್ಲ ಲೆಫ್ಟ್ ಸೈಡ್ ಇಲ್ಲ ಬಿರಯಾನಿ ಸ್ಟಾಕ್ ಇಲ್ಲ ಅನ್ಸುತ್ಲೆ ಇದ್ರಾಗ ಏನ್ ಉಳ್ದ್ದ ಪಡದ್ದ ಮಾರಕ್ ಅಂತ ಮಾಡಾರಿ ಆಪ್ ಇದು ಹಾಲೇ ನಿತೀಶ್ ಅಲ್ಲ ಉಳ್ದದ್ದು ಪಳ್ದುದು ಮಾರಾಕ್ ಮಾಡ್ರ ಆ ಗೊತ್ತ ನಮಗ ಅಂತ ಯಾವ್ದು ಯಾವ್ದ ಎಲ್ಲಷ್ಟ ಆ ಕೆಲಸ ಇರ್ತಾವ ಅದೇ ಅದೇ ಇರ್ತಿದ ಇವ್ರಾಗ
ಮಾಡ್ ನೋಡ್ಲಿ ಗೊತ್ತಾಗುತ್ತೆ
ಮಾಡ್ತನ್ಿ ಬಿಡ್ಕೊಂಡ ಮಾಡಿದ್ದೇನೆ ಈಗ ಇಷ್ಟು ತಕ್ಕ ಬೀಜಾರ ಆಯ್ತು ಇಷ್ಟು ತಕ ಪಿಜ್ಜಾ ರ ಇತು ಪಿಜ್ಜಾಾನಂಂತು ಹ್ಮ್ ಅ್ ಪಿಜಾ ಹೋಯ್ತು ನೋಡು ಅದುನು
ಮೂ ಸ ಆತ
ಹಾ
ಯಾರ ಜಸ
ಾಯಡ್ ಜಸ ಬೆೇಟರ್ ಜಸ
ಮೌದಲ ಇವೆಲ್ಲ ನಕ್ಕನ್ ನಕ್ಕಲ್ಲ ಕೂಡ
ಹ್ಮ್
ಮೊನ್ನೆ ಅವಖಾಡ ಕುಡಿತಿದ್ದೆಯ ಅ ದೈನ ಮೊಗನೇ
ಹಾ ಹವ್ಕ್ಕಾಡು ನಾನು ಕೊಡೀತೀನೋ ಮಾರಾಯ ವಿನೋದ ನಾನು ಇಬ್್ರರು ಕುಡತೀವಿ ವಿನೋದ ಕುಡೀಿಂತ ಕುಡಸಿದಿ ವಿನೋದ ನಾನ ಹೆಂಗ ಟೇಸ್ಟ್ ತೋರಿಸ ಬರ್ತದೆ ಹ್ಮ್ಮ್.
ಹ
ಮಸ್ತಗೆ ಮಸ್ತ್ ತಂದ ಆ ಸುಳ ಮ ಸಕ್ಕರೆ ಆ ಲ್ಲ ಸಗರೆನ ಆಯಕ್ಲದ್ರ ಮನ್ನ
ಹಳ ಹ ಹಯ
ಹಾ ಯಾರು
ಐಸ್ಕ್ರೀಮ ಸಕ್ಕರೆ ಅಕಿಲ್ಲ
ಐಸಾ
ಆಯಸ್ ಆಯಸ್ ಆಯಸ್ಿತ
ಯಾರು
ಹ ಳ ವ್ಯಕ್ತಾನ ಆವ್ನಿಗೆ
ಪಯನ್ ಕೂಡ ಅತ್ತ
ಸಕ್ರೆ ಹಾಕಿಲ್ಲ
ಹ ಸ್ಲೋಂಗ ಸಕರೆಾಕಿದ್ರ ಮೊೆ ಆಮೇಲೆ ಈಗ ಅರ್ಧ ಕುಡ್ದಷ್ಟ ಕೊಟ್ಟಿನಿ ಮತ್ತ ಒಳ್ಳೆ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಕೊಟ್ಟನ ಹ್ಮ್ಮ್.
ಹ ಆರ್ಡ್ರ ಮಾಡ್ತ ಈಗ
ಆಡ್ರ ಎಲ್ ಮಾಡ್ತವ್ರಿ
ಹ್ಮ
ಅದು ಗೇಮ್ ಮಾಡಿ ನೋಡು ಅದ ಕಂಪ್ಲೀಟ್ ಮಾಡಿ ನೋಡ ಸ್ನಪ್ ಸ್ನಯಪಚ್ಯಾಟ್ ತ
ಪ್ಯಾಂಪಡಲ್ಲಿ ಒಂದ ಸಟಲ್ಲ ಅಡುಕ
ಇಂದ ಶಾಟ್ ನ ಅವಾಬಕ ಬೆಸ್ಟ್ ಮಾಡಿದ ಹ್ಮ
ಪಂಗ್ರೆಸ್ಕ್ಕ ಮಾಡಲ್ಲ ಮಾಡಿದ್ದ
ಇನ್ನ ಒಂದ ಆಡ್ತ ಇದುನ ಆಡು
ಆಡು ಕೂಡ ಬ ಕನ್ಸ್
ಹಲೋ
ಕಲಿಸಿದ
ಕನೆಕ್ಟ್ ದ ಡಾಟ್ಸ್
ಅದ ನಾ ಏನ್ ಕನೆಕ್ಟ್ ದಡಾಡ್ಸಿ ಏನ್ ಮಾಡಬೇಕು ಕನೆಕ್ಟ್
ಎಲ್ಲ ಕನ್ಟೆಕ್ಟ್ ಮಾಡ್ಬೇಕು
ಎಲ್ಲ ಕನೆಕ್ಟ್ ಮಾಡುವ ಮಾಡಿ ನೋಡು ಹಾ
ಅದ್ ನಾಡೇಲ್ಲ ನಿ ಫಸ್ಟ್ ಟೈಮ್ ಆದು ನ ಅದನ್ ಆಡರೋದೇ ನನ್ ಜೀವನ್ದಾಗ ಇದೆ ಫಸ್ಟ್ ಟೈಮ್ ಹಗಳ ಒಂದ ನೋಡಿದನ ಅದ ಗನ್ ಸೂಟ್ ಮಾಡದು ಗುರಿ ಇಟ್ಟು
ಹಲೋ
ಹಲೋ ಹಾ
ಯಾವದಾ ಏನ್ ಯಾವದಲ
ಹ್ಮ
ಏನ್ ಲೇ ಏನ್ ಸಮಚಾರ
ಹಾ ಕೂಡಲ್ಲ ನಾಳೆ ಮಾಡ
ಹ ನಾಳೆ ಮಾತಾಡೋಣ ಸರಿ ತ ಬಾಯ್